ಅಲೋ
ನಾ
ಮುಂದುಕ
ಸರಿಾ
ಯಾರು ಒಟ್ಟೆ ನಮ್ ಶೀನವ್ರ ಬೇಚನ ಯಾರು ಗೊತ್ತ ನಮ್ ಶೀ್ ಬಾಯ್ ಬಾಯಿಷಬ ಮಿ ಕಡಸಕೋತಾರಂತ ಪ್ಪ ಭಾಷಾಬಣ ಹಾಗೆ ಮಣ್ಣ ಹಬ್ಬ ಇಷ್ಟ ನೋಡಿ ಬೋರಾರ ನಮ್ಮ ಎಷ್ಟುೊಡ ಬದ
ಇವಾಗ ಯಾರ ನಮ್ಮ ಅಣ್ಣ ಬಾಸ್ಮಿಯ
ಮಕ್ಷೀನ್
ಹ್ಮ ವ ವಷಿಪ್ಪಂದು ನಟ ಬಿರುಬ್ಬ್ರಾರವಾ
ಹ್ಮ್ ನಿಮಣ್ಣ ಎಡಗಂದು ಪಾಂತ ನಿಮ್ಮಣ್ಣ
ಹಾ
ನಮಣ್ಣ ಒಬ್ಬನಾತ್ತ
ಹ್ಮ್ ಹ್ಮ್
ನಿಮ್ಮಣ್ಣ ಒಬ್ಬ ನಿ ಅರಣ ಬಾರ ನಿಮ್ಮಣ್ಣ ನಿಮ್ಮಪ್ಪ ಅಂದ್ರ ನನಗೆ
ಹ್ಮ್
ಹ ಅದ ಬಾರ ಕುಂತನಪ್ಪ ಅರಣ ಇವಾಗಲ್ಲಾ ಏಷ್ಟ್ ತಿಂಗಳ್ಗಾನ ಎಷ್ಟು ಕೊಡ್ತಾರಂತ
ಹ್ಮ್
ಆತನ ಬೆಲೆ ಬರಕಾದದಂತ
ಹ್ಮ್
ಮರ ಇದಪ್ಪಾ ಹೋಗಂದ್ರ ಹೋಗವಲ್ಲಿವ ಮಗ ಏನಾರ ಕಾಸು ಕಾಸಂದಿಕೇಶ
ಹ್ಮ್
ದ್ರಿ ನಾನ ಅವೆಲ್ಲಾ ಮನೆಗೆ ಅನುಪ ಅಂತಾನ
ಹ್ಮ್ ಯಾವಾಗಂದ?
ಅಯೊ ಎರಡ್ ಮೂರ್ ಸಾರಿ ಜನ ಕೂತನಗತ್ತ
ಹ್ಮ್
ಹತ್ತಂಬರಿ ಅದ್ ಬರಕದು
ಹ್ಮ್
ಯಾವದ ಹೆಂಗಿಲ್ಲಿ ಬಿಲ್ಡಿಂಗ್ ಬಿಳಿ ಮತ್ತೆ ಬ್ಯರೆ ಕರ್ಕೊಲಿ ಅಗ ಕಸ ತನಕುದಂಳಂತೆ ಮಣ್ಣು
ಹ್ಮ್
ಇವಾಗವಲ್ಲೇನು ಎಲ್ಲಿ ಮಾಡ್ಲಕ್ ಬಿಡೊ ಕೊತದವಾ
ಅದ ಎಳ್ಡ್ ಒಂತದ ಜಗಳ ಆಡ್ತದ ಆದ್ರ ಮತ್ತೆ
ನಿಮ್ಮ್ ಅಣ್ಣ ಜಗಳಾಡಲ್ಲ ಇವ
ಇದೇ ಇದು ಇದು ಇದು
ಹ್ಮ ನಿಮ್ಮಣ್ಣ ಏನಾರ್ ಕೇಳ್ತಾನ ಹಂಗಿ ಮಾಡಕ್ ಹೇಳ್ತಾನ
ಏಯ್ ಯಾರು ಮಾತ ಕೇಳಮ್ಮನ ಆಯ್ತಾವ
ಹ್ಮ್, ಒಂಥರ ಹುಚ್, ಹುಚ್ ಮಾಡತದ.
ಹ್ಮ್, ಒಟ ಮನೇಗ ಶೇರಲ ಒಟ ವರಗ ಶೇರ್ತನ ಒಟ ಇಷ್ಟ ದೋಸ್ತರ್ಗ ಅವ್ರಿಗಿ., ದೋಸರು ಹೆಂಗೆ ಮಾಡ್ತನ್ ಲೇ ಕೌಕ ಬಂದ್ಬುಡ್ತಾನ್ ದೋಸ್ರ ಯಾರಿಗೆ
ಹ್ಮ್ ಕರ್ಯವು
ಯಾರಂತೊರಿಗೆ ಶೇರ್ಲ್ಲ ಯಾರು ಶೇರ್ಲ್ಲಕ್ಕ ಕೊಂಡಡ್ತಾನು ಯಾರಗನ?
ಹ್ಮ್
ಹಂಗೆ ಅ ಯಾಕ ಆಯ್ಕನ್ ಬಿಲ್ ಹೋದ ಹೋಯ್ತ ಬಲೆಟನ್ ಅ
ಆ
ಬಲಟ ನಜ ಆಕಿನ ಬಲ್ ಹಾಗ ಹೋಯ್ತ ಅವಾಗ
ಆಯಕ ಮುಂದ್ ಆರಾಮು ಯೋ ಬತ
ಹ್ಮ್, ಅಂದ ಬಂದಿಲ್ಲ ಒಪ್ಪ. ಎಷ್ಟ್ ಹದಿನೆಂಟನೇ ಸಾವಿರ ಕೊಡ್ತಾರಂತ ಮೂರಪ್ಪತ್ತು ಊಟ ಎಲ್ಲ ಬರದ್ಯಾ ಆಯ್ತು ಒಯ್ತಂತ ಮತ್ತ ಆಕಡೆ ಹೋಗ್ಲಿಲ್ಲ ನೋಡವಾ. ಅಲ್ಲಿ ಒಬ್ಬನೆ ಇದ್ನಂತವಾ,,
ಯಾರ್?
ನಿಮ್ಮ್ ಅಣ್ಣ ನಿಮ್ಮ್ ಅಣ್ಣ ಒಬ್ಬನೆ ಇದನಂತ ಇಲ್ಲಿ. ಅದೇ ಒಬ್ಬನಿಗೆ ಮನಸ್ ಬರೋದ ಇಲ್ಲಿ ಪೇಶಂಟ್ ಬರೋದಿಲ್ಲ ಅಂತ ಯಾರಲ್ಲಿ.
ಹ್ಮ್,
ಈ ಸಲ ಹೋಗ್ಲಿಲ್ಲ ನಿಮ್ಮ ಅಣ್ಣ ಅವಾಗ ಬಂದು ಈಕಡೆ ಆಗಿಬಿಟ್ಟ ನಿಮ್ಮ ಅಣ್ಣ. ಹ್ಮ್, ದೊಡ್ಡದ ಆದ ರೊಕ್ಕೆಲ್ಲ ಕೊಡದಾರಂತ ತಿಂಗಳ ಹದಿನೆಂಟಸಾವಿರ ಬರ್ತಾವಂತ.
ಹ್ಮ್, -
ಒಬ್ಬನಾತನ ಬರಗಅದ ಸರಿಯಾಗಿ., ಹ್ಮ
ಆರಾಮ್ಇಲ್ಲ ಅಂತ ಬಂದ್ ಹೇಳ ದನಲ ಮತ್ತ.
ಅಲಿಆರಮ್ಇಲ್ಂತ ಬಂದನಲ, ಮತ್ತೆ ಓತಿನಂದ, ಮತ್ತೆ ಓದಂದ ಆಯ್ತ ಮಾಡ ಶು ಬ ಮ ಗನ, ಗನ ಕೋಡ ಹಾನಿ ನಿಮ್ ಅಣ್ಣ.
ಆರಾಮ ಇಲ್ಲ ಬಂದ್ ಈ ಕಡೆಹಾಗಿನಿ ಹೋತನದ್ನ ಸುಮ್ನೆ ಹೋಗಿದ್ದ.,
ಹ್ಮ
ಗನ ಕೊಡಾನ್ ನಿಮ್ ಅಣ್ಣ ಹವಾ. ಬೈ ನೀ ಪೋನ ಹಚಕುತನಾ,, ಮಾಡಳೆ ಮಾಡಳೆ ಮಾಡಳೆ
ಮಾತಡ ಮಾ
ನಾರೇಡಿ ಮಾಡೋದೇನು, ಬಸೆ ಬೋಸೈ ಕುಣಕ. ಬೋಸೈ ಕುಣಕ ಇಲ್ಲ ಕಟ್ ಮಾಡ್, ಕಟ್ ಮಾಡಿದ.
ಹ್ಮ
ಕಟ ಮಾಡದ ಮಚ್ಚ ಹ್ಮ ನೋಡಮ್ಮುಂದಕ್ಕೆ ಎಷ್ಟ ಅದ ಮುಂದಕ್ಕೆ ಯಾವ ಮಾಡಬೇಕಂತಂದ್ರ., ಜೀವನ ವೇಸ್ಟ್ ಆದ ಜೀವನ ಇಲ್ಲಂದ್ರಾ ವೈಕ ಪಡಕ್ ಆದ.
ಹ್ಮ್
ಈ ವರ್ಸ ಆಯ್ತ ಏನ್ ಡಿಗ್ರಿ ಆರಂತ ಗಪ್ಪಾರ ಮನೆಗಾ. ಮುಂದಕ್ಕಮನೆಗಕೂಡದೆಆದ.
ಅಯ ಹೋದ್ರನು ಇಡ್ತಲ್ಲ ನೀವು ನೋಡ್ಬೇಕು
ಯಾರ ಯುವಾಗಂತ ಹೋದ್ರ ಎಡ್ದಲ್ಲ
ಹ್ಮ್
ಎಜೆ ಇಟಮ್ಯಾಗ ಬರ್ಬೇಕ ಮತ್ತೆ ಯಾಕಸುಮನೆ ಹೋದ್ಮೇಲೆ, ಅಕಡೆ ಆಗ್ ಬಿಡ್ಬೇಕು ಅಂತ ನಂಬುದು ಮತ್ತೆ ಈ ಕಡೆ ಬರಬಾಡುದು. ಬ ಬರ್ಬಟ್ಟಾಗಾನ
ಹ್ಮ್,
ಆ ಡಿಗ್ರಿಒಂದ್ ವರ್ಸ ಅದ ಮುಗಸ್ಗಂಗಡ ಆ ಕಡೆನೆ ಹೋಗ್ಬೇಕ ಅಂತ ಪ್ಲಾನ್ ಅದ. ನ ಚ ತಗತರಾಟ ಹಂತೇ
ಅಲ್ಲಪಾ
ಎಡದು ಲವಲ್ ಅಂದರು
ಹ್ಮ್ ನೀ ಹೊಲ ಒಕ್ಕತರ ಮಾಡಬೇಕಂದ್ರನು ಆಗಲ್ಲ
ಹ್ಮ್
ೋಗ ಕೊಟ್ಟ ಮಾಡಡ ಚ
ಹೋಗಿಲ್ಲ ಅಂದ್ರ ನಡೆಯದು
ಎಡಲ ಇಐದು ಒಂದ ವರ್ಷ ಮು ಮುಂದರ್ಸಕ್ ಯಾರ ಇರ್ತಾರ ಯಾರು ನೋಡಕ್ ಮುಂಂತ ಮುಂದರ್ಸಕ್ ಇಡ್ುವರಾಗ
ಹ್ಮ್
ಕೆತ್ತರ ಜಾಂಡೆ ಆರ ಅದಕ್ಕ ಅದ ಆಯ್ತು ಹಡ್ ಅ ಆಯ್ತು ಯುದ್ಧನಾದ ಪೌರ ಗಾಂಧಿಗೆ ಸಷ್ಟ
ಅದಲ್ಲ ರತ ಹೌಳ ಒಬ್ಬರ ಇ್ದರಿಕ್ಕಾ
ಹಾ
ಎಲ್ಲರ ತರಂದ ಒಬ್ಬರಲ್ಲ
ಯಾರ ನಮ್ಮ್ರೆ ಯಾರುಳ್ಳಲ್ಲ ಮುಂದಿಪ ಹ್ಮ್ ಯಾರುಳ್ಳಲ್ಲ
ಹಾ
ಹಾ ಅವರವರು ಕಿದ್ರಪ್ಪ ಆಯತಾರ ಒಬ್ಬೊಬ್ರು ಹೋದ ರ ದ ಅವ್ರತ್ರ ಮೆ ಮ ಮಾಡೋ ಪ್ರತದನ ಕಷಿ ಇ ಇಬ್ಬರ ನಾ ದೋಸರ
ನ ಅ ಕತ್ ನ ಆ
ಅದೇ ದೋಸ್ರ ಈ ದೋಸ್ರ ಇದ್ದಲ್ಲಾ ಮೂರಕ್ ಜನ ಇರ್ತದ ದೋಸರು ಅಂದಲ್ಲ ಹಂಗನೆ ಎಕಡೆ ಮನಸಾಗಲ್ಲ ಅದ ನಿಗಾನ ಆಯ್ತು ಒಬ್ರ ಒಂದೂಪ ನೆಡಪ ಅಂತ್ರ ಅಲ್ಲ ಈಗ ಮುಂದಕ್ಕೆ ಎಕ್ಜಮಗನಾ ಎಲ್ಲರ ಮನೆ ಎಲ್ರ ಮನೆಾಗ್ದಂಗೆ ಇರ್ತವಯ ಆಯ್ತ ಹೋಗ್ಬೇಕಯ್ತ ನೋಡಕ್ ಬರ್ಬೇಕ ಪ್ರಯೋಗ
ಮ ತರ
ಜೀವನ ದಡ್ಡಾರಾಣಕ್ಂಬಂದಕ್ಕ
ನೀವು ನೋ ನೀವು ನಾಯಿ ಅಂದ ನೋ
ನಿಮ್ಮ ಅಪ್ಪ ಅಂತಾನ ನಿಮ್ಮ ಅಪ್ಪ ಅಂತಾನ ಯಗಣ
ಏನಂತ
ಇಬ್ರು ಗನ ಕೊಡಿದ್ರ ನೀವು ಒಟ್ಟ ಏನ್ ಮಾಡ್ತಾರ ಮಾಡ್ತಾರಟ ಅಂತ ನಿಮ್ಮಪ್ಪ ಎಲ್ಲಿಗ್ ಹೋಯತ್ರಿ ಇದಗ್ ಬರ್ತ್ಾರ ಆ ಎಲುವ ಇತ್ತ ರ ಬರತ್ರ ಪೋಟಂತಂತಾನ ಮಾಪ್ಪ
ಎ ನಲ್ತನತ್
ನೀನಲ್ಲಿ ಇಬ್ಬ್ರಿದಪ್ಪ ಫಿಕ್ಸ್ ಅಂತಾನ ಇಲ್ಲಿ ಒಂಟ್ರಪಾ ಮಕಳಂತಾನ ಹ್ಮ್
ನಿಮ್ಳ ಏ ಒಂದ್ಏಳ್ತನತ್ತ ನಮ್ ಕೂಡ ಏನ
ಹ್ ಹಂಗಂಗತ ಮ ನಾನು ಬಿಟ್ಟ್ರ ಯಾರ ಮಾ ಅಪ ಮೈತ್ತೆ
ಹ್ಮ್ ಹ್ಮ್
ಹ್ಮ ನನಗ್ ಬಿಿಟ್ರೆ ಯಾರಿ ಆಯ್ತ ನೀನ್ ಯಾರ ಕೂಡ ಇರಲ್ಲಲ್ಲ ಬಾಳ ಯಾರ ನೀ ಆಯ್ತ ನಿಮ್ಮ್ ಮ ಗೊತ್ತದ್ಲಿ ನಾನು ಇರೋದು ನಿ್ ಮನೆಗೆ ಎಲ್ಲರಿಗ ಗೋಗ್ತಿಂದೆ ಇ ಬಾಗಣ ಹಾ
ಏನು ಬತದ
ನಾನೇ ಕ್ಲೋಸ್ ಇದ್ದದ ನಿಮ ಕಾ ನಿಮ ಕಾಗ ನಿಮ್ಮ ಅಪ್ಪು ಎಲ್ಲರಿಗೂ ಆಗ್ತ
ಹ್ಮ್
ನಿಮ್ಮ ನಿವು ನಿಮ್ಮ್ ಮವ ಸತ ಬ ಬರ್ತದೆ
ಹತಲ್ ಮತ್ತೆ ಇಲ್ಲಿ ಬಾಗದಾಗರುತ್ತ ಗತ್ತಲ್ಲ
ಹ್ಮ್ ಅದ ಮತಿ ಯಾರ ಕ ಅ ಮ ನ ನನ್ನ ಬಿುಟ್ಟ ಮ ನಿಪರ
ಹ್ಮ್
ಇ ಒ ಯಾಕಪ್ಪ ಇಲ್ಲಿಗ ಹಯ್ದ್ರಾಗ ಮಂತ್ರಕ್ಕ ಯಾ ಇರ್ತ್ತಾರ ಅವಾಗ ಹ ಯಾತಿರ ಲಿದ್ದಲ್ಲ ಅವಾಗ
ಹ್ಮ್ ಹ್ಮ್ ಯಾದ್ಗಿರ್ಯಗ ಇಲ್ಲಿ ಹಾಸ್ಲಿಗ್ ಹೋಗನ ಅಂತ ಹೇಳಿನಲ್
ಹ ಆಮ್ಮ ಹಂಗಂಯ ಮತ್ತೆ ಇಲ್ವೇನು ಪಾ ಬರಲ್ಲಂದ ಎಲ್ಲಾ ಹಾಸ್ಟ್ಲ್ ಯಾರದ ಒಂದಲ್ಲಿ ಎಲ್ಲ ಮಹಮ್ಮದ್ ಜೋಸ್ತರ್ ಇಡಂತ ಇಿದ್ದ ಅ ಕಡೆ ಹೆಂಗಿರುತ್ತ ಅಂದತ್ತ ಹ ಅ ಅಲ್ಲ ಅ ಇಲ್ಲಿ ಹದ್ದ ಒಂದಲ್ಲಿ ಒತ್ತ ಜೀವನ ಕ ತ್ತಲ್ಲ ಒಂದ ಪ ಹೌದಣ ಅಂತ ಅಂದ್ರ ಗಪ್ಪ ಅಷ್ಟಿಕ ಆಯ್ತು ಅ್ರ ನೆನಗಂತ ನನಂತ ಫಿಕ್ಸ್
ಹ್ಮ್ ಕೇಳ ನಮಗ್ ಕೇಳಲ್ಲ ಅಂತ ಹ ಬೇಾರೆ ಕೇಳ ನಿಮಗ್ ಕೇಳತ
ಈ ನಾನ ಪಟ ಮ ತಯಾರಿಕಲ್ಲ
ಯಾಕಂದ್ರೆ ನನ್ಗ್ ಇಳುವ ಇರ್ತ ಅಂತ ಕೊಚ್ಚಿರ್ತತ್ಗ
ಹ್ಮ್ ಹ್ಮ್
ಹೋದ್ರಲ್ಲಿ ಗಚ್ಚಾರದ ವಿಬ್ಬಿ ಯಾರಿಗಡಲ್ಲ
ಹ್ಮ್
ಅ ನ ಇಲ್ಲನಪ್ಪಾ ಇಲ್ಲಿಗ ಯ ಬರ್ತಾನ ಏನ್ ಮಾಡ್ತಾನ ಅತಮ್ಮಿ ಗೋ ಗೋ ಡ್ತಾ
ಹ್ಮ
ಹ್ಮ
ಅ ಈಗಏನ್ ಹೇಳದ ನಿಮ್ ಮುಂದೆ ಹೇಳಳ್ತಾರವರ ನಮ ಮುಂದೆ ಹೇಳ ಅಲ್ಲ ಇಂತವು ಹೇಳಲ್ಲಂದ ನಮ್ಗ್ ಹ ಮುಂದಳ
ನಿಮ ಮುಂದೆನ ಅಂತ ಹೇಳಕ್ ಬತೆ ನಿಮ ಮುಂದೆಲ್ಲ
ಅಲ್ಲಾ ಇಂತ ಹಾಸ್ಟೆಲ್ ಇದೀ ಒಂಟಿ ಆ ಕಡೆಲಿ ಆಕ ಎಲ್ಲಂತ ಗ ಹೇಳಲ್ಲ ನಿಮಗ್ ಕೇಳ್ತಾರ
ಹ್ಮ್ ಯಾಕಂತಾ ನೀ ಯಾಕ ಕೇಳೋ ಅದ ಯಾಕೆ ಅಂದೇಳಿ ಇಗಂಟ ಡ್ರೈವರಬಡ ಅಂದ್ರೆ ನಂಗೆ ಯಾಕದ ಅಂದ್ರೆ ದೋಸ್ಥಾನ ಬಂದದ ನನಗೆ ಅಷ್ಟೇ
ಹ್ಮ್ ಹ್ಮ್
ಹ್ಮ್ ಅಷ್ಟೇ ಅದು ಕ ಐದು ಗಂಟೆ ಅಂತೇಳ ಯ ಅಳು ಯತಿ ಯಾತ್ ಓದ ತಿಂತಿರ್ತಾನ ಯಾಕಂತರ ಏ ನಮ್ ದೋಸೆ ನ ಕಪಾತ್ರ ಅಷ್ಟಕ್ಕೆ
ಹ್ಮ್
ಯಾವ ನನ್ ಬಂದ್ರ ಕೇಳತಾರಲ್ಲ ಅ್ರ ಕೇಳ ನಿಮ್ಮಪ್ಪ ಎಷ್ಟೇಳ್ತ ಬ ಯಾಕುಏ ಬಂದ ಅತಿಯ ಅತ ಹ್ಮ್ ಸರಿದಾ ಹಾ